ಹಲೋ
ಹಕಾಷ್ನ ತರಮ ಹಾ ಆರಾಮ್ ನೋಡ್ ಬೈ ಏನ್ ಬೈ ಎನ್ವಿರಾನ್ಮೆಂಟ್ ಹೆಂಗ ಐತೆಲ್ಲ ಬೀಗುಡಿದು
ಟೂರ್ನಮೆಂಟ್ ಚಲೋ ಐತೆ ಫುಲ್ಲೂ ಗಾಳಿ ಫುಲ್ ಗಾಳಿ ಮೋಡ ಮೋಡ ಕವಿದ ವಾತಾವರಣ
ಹ ಹ ಮಳೆ ಬೆಳೆ ಎಲ್ಲಾ ಹೆಂಗ್ ಐತೆ
ಮಳೆ ಚಲೊ ಐತೆ ಭತ್ತ ಭತ್ತಕ್ಕ ಭತ್ತಕ್ ಮಳೆ ಆಗ್ತಿದೆ ಚಲೊಗಿ
ಹ್ಮ್ ಹ್ಮ್ ನಮ್ ಕಡೆ ಕೂಡ ಹಂಗೆ ನೋಡು ಬೈ ಟಿ ಬಿ ಡ್ಯಾಮ್ ಫಸ್ಟ್ ಗೇಟ್ ಎಲ್ಲ ಆಗಿದವು ಬಟ್ ನೀರ್ ನೀರ್ ನೀರ್ರು ಮಳೆ ಪ್ರಾಬ್ಲಮ್ ಜಾಸ್ತಿ
ಹ ಈ ವರ್ಷ ಗುಣ ಅತ್ತಿ ಅತ್ತಿ ನಮ್ದು ಕರೆಕ್ಟ್ ಆಗಿ ನಾ ನಾಟಿಗೆ ಆಗಿಲ್ಲ
ಹ್ಮ್ ಹ್ಮು
ಅತ್ತ ಚೆನೈಗಿ ನಾಟಿಗೆ ಆಗಿಲ್ಲ ಹಾ ಯಾವ ಭತ್ತ ಬೆಳಿತಿರ ಬೈ ಇಲ್ಲಿ
ನಾವ್ ಬರೇ ನಾವು ಬರೇ ಬತ್ತ ಬೆಳತಿವಿ ಬೈ ಬರೇ ಒಂದೇ ಕ್ರಾಪ್ ಬೆಳೆಯೋದ್ ನಾವು
ನಿಮ್ ಕಡೆ ಸೆವೆರಲ್ ಕ್ರಾಸ್ ಬೆಳಿತ್ತಿರಿ
ಹಾ ನೀವು ಭತ್ತನ ಬೆಳೀತೀರಿ ಈ ಕಡೆ ಹೊರ ಪ್ರದೇಶದಾಗ ಏನ್ ಬೆಳೀತಾರೆ ಅದನ್ನು ಬೆಳತೀರಿ ಹ್ಮ್
ಬತ್ತ ಯಾರ್
ನಮ್ದ ಈ ಸತಿ ಜರ್ನಿ ಹಾಕ್ಬೇಕಂತ ಅನ್ಕೊಂಡಿದಿವಿ ಬೈ
ಹಾ ಎಷ್ಟು ಬರ್ತ ಎಕರೆಗೆ
ಎಕ್ರಗ ನಲವತ್ತೈದು ಎಕರೆ ನಲ್ವತ್ತೈದು ಬಂದಿದ್ವು ಬೈ ಪ್ರೀವಿಯಸ್ ಇಯರ್ ಇವಾಗ ಎಷ್ಟು ಬರುತ್ ಈ ಸತಿ ನೋಡ್ಬೇಕ್ ಎಸ್ಟು ಅಂತ
ಅಂದ್ರೆ ಎಕರೆಗೆ ಎಪ್ಪತ್ತೈದರ ಎಪ್ಪತ್ತೈದರ ಚೀಲ ಎಪ್ಪತ್ತೈದು ಕೆಜಿ ಚೀಲ
ಹಾ ಎಪ್ಪತ್ತೈದು ಕೆ ಜಿ ಚೀಲಾ
ಎಕ್ರೆ ನಲವ
ಹಾ ನಲವತ್ತೈದು ಬರುತ್ತೆ
ಯಾವ್ ತಳಿ
ಜನನಿ ಜನನಿ
ಜನನಿ ನಾವುದು ನಾವು ಕೆ ಕೆ ಎನ್ ಎಂ ಡಬಲ್ ಸೆವೆನ್ ಒನ್ ಫೈವ್ ಅಂತ ಹಾಕ್ತಿವಿ
ಹ ಹ ಹ ಹಾ ಅದು ನಾ ನೀ ಈ ಫಸ್ಟ್ ಟೈಮ್ ಬೈ ಕೇಳಿದ್ದೆ ಯಾಕಂದ್ರೆ ನಮ್ ಕಡೆ ಅವೆಲ್ಲ ಕಡೆ ಒಂದ್ ಜ ನಿ ಒಂದು ನಂದೆಹೇಳ್ ಸೋನ ಒಂದು ಗಂಗಾ ಕಾವೇರಿ ಇವು ಮೂರ್ ನಾಕ್ ಹೈಬ್ರೀಡ್ ಫೇಮಸ್ ಆಗ್ಬಿಟ್ಟವ ಎಲ್ಲಾ ರೈತರು ಅವೇ ಹಚ್ತಾರ
ಹ ನಮ್ದು ನಮ್ ಕಡೆ ಅದು ಅಂದ್ರೆ ಆ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಅದು ಫೇಮಸ್ ಅಂದ್ರೆ ಅದು ಐ ಐ ಅದು ಐ ಇಲಿ ಕೊಡುತ್ತೆ ಐವತ್ತರಿಂದ ಅರವತ್ತು ಚಿಲ ಕೊಡತಂತೆ ಎಕರೆಗೆ ಹಂಗಾಗಿ ಹಾಕಿನಿ
ಹ್ಮ ಮತ್ತೇನ್ ಬೈ ನೀನ್ ಸ್ಟಡೀಸ್ ಹೆಂಗೈತೆ
ಚೂಲ ಐತೆ ಸ್ಟಡಿ ಬಿ ಎಸ್ ಅಗ್ರಿಕಲ್ಚರ್ ಮಾಡಿವಿ ನಾವು
ಹಾ ಹಾ ನಂದು ಬಿ ಎಸ್ ಸಿ ಅಗ್ರಿಕಲ್ಚರ್ ಬೈ
ಹ್ಮ್
ಕಪಟ ಅಕ್ಕೆ ಬೈ
ಹಾ
ಹಾ ಹಾ ಪ್ರರಿಪೇರ್ ಆಗ್ಬ ಯು ಪಿ ಎಸ್
ಹ್ಮ್
ಮತ್ತೆ ಏನ್ ಬೈ ಕಾಂಪಿಟೇಟಿವ್ ಯಾವನ ಪ್ರಿಪೇರ್ ಆಗಿ ಚಲೋ ಓದಿ ಚಲೋ ನೌಕರಿ ತೂಗು
ಹ್ಮ್ ಹ್ಮ್ ಅದ ಹತ್ತಿ ಹತ್ತಿ ಹಾಕಲ್ಲ ನೀವು
ನಾವ್ ಹತ್ತಿ ಹಾಕಲ್ ಬೈ ಹೊನ್ಲಿ ಭತ್ತ.
ಎ ಪಡ
ಹತ್ತಿ ಹಕಳ ನ ಒನ್ಲಿ ಬರ್ತಾರಿ. ಮತ್ತೇನ್ ಸಮಾಚಾರ
ಲ್ಲ ಹೊಲಕ್ ಹೋಗ್ಬೇಕು ಹೊಲಕ್ ಹೋದಾಗ ನೋಡ್ಬೇಕು ಕರೆಕ್ಟ ಆಗಿ ಉಳಮೆ ಮಾಡ್ಯಾರಲ್ಲಾ
ಹಾ ಇನ್ನು ಇನ್ನೊಂದ ಇವಾಗ ಬಿತ್ತಿ ಇವಾಗಲ್ಲ ಬಿತ್ತಿರ್ತಿರಲ್ಲ ಇನ್ನೊಂದ ಎರಡು ಮಳೆ ಆದ್ರೆ ಚೆನ್ನಾಗಿರುತ್ತೆ ಮತ್ತೆ
ಹಾ ಎರಡ್ ಮಳೆ ಆದ್ರೆ ಈ ಸದ್ದೇ ನಾವು ಭತ್ತ ದ ಹೊಲನ ರಾಬ್ ಮಾಡಿದೀವಿ ಇವಾಗ ಅದನ್ನ ಈಗ ಜುಲೈ ಎಂಡಿಗೆ ಜುಲೈ ಲಾಸ್ಟ್ಗೆ ಹಾಕ್ತಿವಿ ನಾವು ಹ್ಮ್ ಎಷ್ಟು ಮೂ ಮೂರು ತಿಂದಲ್ಲಿ ಬರುತ್ತೆ ಹೇಳಿದ್ರೆ
ಹಾ ಮೂರ್ ತಿಂಗಳ ಬರುತ್ತೆ ಊಟ ಎಲ್ಲ ಚೆನ್ನಾಗ್ ಕುಡಕತ್ತಾರ ನಿಮ್ ಕಾಲೇಜ್ನಾಗ
ಹ್ಮ ಚಲೋ ಕೊಡ್ತಾರ
ಹ್ಮ್ ಹ್ಮ್ ಹ್ಮ್
ನಿಮ ನಿಮ್ ಅನ್ಸಿದ ಪ್ರಕಾರ ಅತಿ ಹೆಚ್ಚು ನ್ಯೂಟ್ರಿಷನ್ ಫುಡ್ ಯಾ ಯಾವ ಬದುತಾಳೆದಾಗಿ ಇರುತ್ತಂತ
ಅಮ್ಮಗತ್ತು ನಂದೇಹಳ್ಳಿ ಸೋನಾ ಸೋನಾ ಮಸೂರಿ
ಸೋನ ಮಸೂರಿ ಶುಗರ್ ಪೇಶಷೆಂಟ್ ಗೆ ಚೊಲೋ ಅಲ್ಲ ಅಂತ ಅಂತಾರಲ್ಲ
ಅದು ಗೊತ್ತಿಲ್ಲ ಬ ಮೋಸ್ಟ್ ಆಫ್ ದಿ ರೈತರ ಅದೇ ಪ್ರಯೋರಿಟಿ ಅದೇ ತಗೊಂತಾರಲ್ಲ ಪ್ರಯೋರಿಟಿ ಈಗೆ ಸುಣ ಮೊಸರಿಗೆ ಹೇಗ್ ಕೊಡ್ತಾರೆ ಇಲ್ಲಾರ ಅದು ಶುಗರ್ ಫುಡ್ ಅ್ರ ಯಾಕ್ಳಿತಾರೆ ನಮ ಕಡೆ ಇವಾಗ ರ್ ಎಕ್ಸಾಂಪಲ್ ಬತ್ತ ನಿಮ್ಮಕಿ ನಮ ಕಡೆ ಜಾಸ್ತಿ ಹದಾ
ನಮ ಹೌದು ಆದ್ರೆ ನಮ್ಮ ಕಡೆ ಆರ್ ಎನ್ ಆರ್ ಚಲೋ ಅಂತಾರೆ ಶುಗರ್ ಪೇಶಷೆಂಟ್
ಆರನ್ನಾರ ಚುಲ ಉ ನ ಚುರು ಮೇಲೊತ್ತು ಆರನ್ನರ ಆರ್ ಎನ್ ಆರ್ ಜಗ್ಲಿ ಬೆನಿಫಿಟ್ಸ್ದೆಾವ ಬ ಆರ್ ಎನ್ ಆರ್ ಜಗ್ಲಿ ಬೆನಿಸ್ ಇದಾವ ರ ಯಕಂದ್ರ ನೀವ ಹೇಳ್ದಂ ಆರ್ನ್ ಆರ್ ರೇಟ ಜಾಸ್ತಿ ಹೊರಗಡೆ ಕೊಟ್ರೆ
ಹಾ ರೇಟ್ ಹೆಚ್ಚಿ ಐತೆ ಆದ್ರೆ ಅದ್ರದ್ದು ತೂಕ ಕಡಿಮೆ ಬರುತ್ತೆ
ಹ ತೂಕ ಕಡಿಮೆ ಬಾಳ ಕಡಿಮೆ ರೇಟ್ ಜಾಸ್ತಿ ಇರುತ್ತೆ ಆರೇನಾರರು
ಹ ರೇಟ್ ಜಾಸ್ತಿ ಆರುತ್ತೆ ಇದು ಸೋನಾ ಮಸೂರಿ ತೂಕ ಹೆಚ್ಗೆ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ
ನೋಡ ಬಿಫೋರ್ ಟು ಇಯರ್ಸ್ ಆರನಿಗೆ ಎಷ್ಟು ವ್ಯಾಲ್ಯೂ ಇತ್ತು ಗೊತ್ತಾ ಎಷ್ಟು ಬರೀ ದಾದಲ್ಲಿ ಅಂಗಡಗ ಬಿಸ್ನೆಸ್ ಮಾಡೋರ ಎಲ್ಲ ಅದ್ಕೇಳ್ತಿದ್ ಆರ್ನಾರ ಇದ್ದಾವೇನ್ ನಿಮಂತಕ್ ಆರನಾರ ಇದಾವೇನ್ ಅಂತ
ಹಾ ನಮಸ್ ನಾ ಎಲ್ಲ ಈಗ ಒಂದು ಐದ ಆರು ವರ್ಷದಿಂದ ಆರೆನರೆ ಬೆಳೆದ ಈ ವರ್ಷ ಚೇಂಜ್ ಮಾಡಿದೇವಿ ನಾವು
ಹಾ ಹಾ ಹಾ ಹಾ
ಹ್ಮ ಈ ವರ್ಷ ಅದು ಕೆ ಎನ್ ಎಂ ಡಬಲ್ ಸೆವೆನ್ ಒನ್ ಫೈವ್ ಅಂತ ಹೇಳಿ ಅದು ಅಂದ್ರೆ ಅದು ಬಹಳ ಇಳುವರಿ ಕೊಡುತ್ತೆ
ಹಾ ಹಾ ಹಾ ಹಾ ಹಾ
ಇಳ ಅಂದ್ರೆ ಐವತ್ತರಿಂದ ಅರವತ್ತು ಚಿಲ ಕೊಡುತ್ತೆ ಚಲೋ ಬ ಮ್ಯಾನೇಜ್ಮೆಂಟ್ ಇತ್ತ ಅಂದ್ರೆ ಹಂಗೆ ಮತ್ತೆ ಅದು ನ್ಯೂಟ್ರಷನಲ್ ಪೋಟ್ ಚಲೋ ಐತೆ
ತೂಕ ಒಂದ ರಂಗಿಲ್ಲಲ್ಲ ವೇಬ್ರಿಜಿಗೆ ಆಗ್ತಿವಲ್ಲ
ತೂಕ ಗುಣ ಆ ಸೇಮ್ ತೂಕಾನ ಹೆಚ್ಚಗಿರ್ತಂತೆ ಆರ ಆರನ್ ಆರ್ಗ
ಹಾ ಹಾ ಹಾ ಹಾ ತೂ ಕ ಹೆಚ್ಚಗಿತ್ತಾ
ಹಾ ತೂಕನೇ ಹೆಚ್ಚಿತ್ತೆ ಇಳುವರಿನ ಹೆಚ್ಚಿತ್ತೆ ಅದಕ್ಕೆ ಹಾಕಿದ್ದೇವನು
ಹ್ಮ ಹ ಮತ್ತರಿ
ಮತ್ತೆ ಎಷ್ಟ ಹಾಕಿರಾವಲ್ಲ ನಿಮ್ದು
ನಮ್ದು ಮೂರ್ ಎಕರೆ ಇರಿಗೇಟೆಡ್ ಲ್ಯಾಂಡ್ ಐತ್ರಿ ಒಂದ್ ಐದ್ ಎಕರೆ ಇದು ಡ್ರೈಲ್ಯಾಂಡ್ ಐ ಡೈ ಲ್ಯಾ್ ಇಲ್ಲಿ ಲಂಗಸೂ ಲಿಂಗ್ೂರ್ ಸಮೀ ಇದೆ ಅದು
ಹ್ಮ ಬೈದಾಣದಾಗ ಏನ್ತ
ರೈಲಂಗದಾಗ ೋಸದ ತೊಗುರಿ ಹಾಕಿದ್ವಿ ತೊಗುರಿ ಮತ್ತೆ ಎಳ್ಳು ದಸಮ ಸಸಮಮ್ಮ
ನೀರಾವರಿ ಅಂತರು ಇದಾಗಾಕ್ತರಿ ಭತ್ತ
ನ್ ಓನ್ಲಿ ರೈಸ್ ಓನ್ಲಿ ರೈಸ್
ಹಾ
ವೇಜಸ್ ಕೂಡ ಜಾಸ್ತಿ ಮಾಡ್ಬಿಟಾರೀ ಇವಾಗ ಕೂಲಿ ಮಾಡಕಕ್ ಬರ್ತಾರಲ್ಲ ವೇಜಸ್
ಹೌದೌದು ಹೌದು
ಎರಡ್ ನೂರ ಐವತ್ತು ಮುನ್ನೂರ್ ಸನಕ್ ಮಾಡಿದಾರ ರೀ ನಮ್ ಕಡೆ ಅವಾಗ ನಾವು ಮಾರ್ನಿಂಗ್ ನೈನಿಗೆ ಹೋಗಿ ಸಾಯಂಕಾಲ ಫೈಗ್ ಬಂದ್ರೆ ಕೂಡ ಒನ್ ಏ್ಟಿ ಕೊಡ್ತಿದ್ವಿ ಈಗ ಟೂ ಫಿಫ್ಟಿ ಟೂ ಸಿಕ್ಸ್ಟ ಇ ಅಂದ್ರೆ ಬರಂಗಿಲ್ಲ ಅಂತರ ಮತ್ತೆ ಅವ್ರಿಗೆ ಸಪ್ರೇಟ್ ವೆಹಿಕಲ್ ಅಂತೆ ಮತ್ತೆ ಅವರಿಗೆ ಮಧ್ಯಾಹ್ನಟ್ಟಿ ಅದ ಎಲ್ಲ ಫಸಿಲಿಟೀಸ್ ಕೊಟ್ಟ ಅವ್ರಿಗೆ ಟು ಹಂಡ್ರೆ ಫಿಫ್ಟಿ ಟು ಸಿಕ್ಸ್ಟಿ ಕೊಡ್ಬೇಕು ನೋಡ್ರಿ
ಹ್ಮ
ಅದು ಬೇರೆ ಮಳೆ ಇಲ್ಲ ಬೆಳೆ ಇಲ್ಲ ಅದ್ರ ಜೊತೆಗೆ ಇದ ಎಷ್ಟು ಕೊಡ್ಬೇಕಂದ್ರೆ ಬಹಳ ಕಷ್ಟದರಿ ರೈತರ ಜೀವನ
ಹಾ ನಾನ್ ನಿಮ್ ಕಡೆ ಅಷ್ಟೇಪ್ಪ ನಮ್ ಕಡೆ ನಾಲ್ಕ್ನೂರು ರೂಪಾಯ ಐತೆ ಅನ್ನ ಹನ್ನಾಳಗಳಿಗೆ
ಹಾ ಹಾ ಎಣ್ಣ ಗಂಡ್ರಾಳಿಗೆ ಬಾಳ ಜಾಸ್ತಿ ಇದ್ರಿ
ಗಂಡಾಳಗೆ ಎಂಟನೂರ್ ತನ ಐತೆ
ಹಾ ಹಾ ಹಾ
ನಾವ್ರ ಏನು ಮಾಡೋದಲ್ಲ ಬಂದ್ ಸುಮ ಸೊಕೋ ಒಂದ್ ಸಲ್ ಟಿಕೆಟ್ಗೆ ಹೋಗ್ಬಿಟ
ಹೌದ ಹೌದು ಒಂದ್ ಸಲ್ ತಿತತ ಒ್ ಅರ್ಧ ತಾಸ್ರ ಎಷ್ಟು ಮುಂತತ ಮತ್ತ ಇನ್ನೊಂದು ಇನ್ನಂದಂದು ಸಲ್ ತಗಿತತ ಆಯ ಮುಗ
ಊಟ ಊಟ ಕೊಂತ ಕುಂದಿರ್ತರ
ಅದೇದೇ ಸುಬಿ ಹಳ್ಕಂತ ಅದು ಹಳ್ಕೊಂತ ಇ ಹೇಳ್ಕಂತ ಅರ್ ಟ
ಪಟ ಪಟ ಮಾಡದಿಲ್ಲ
ಹೌದೌದು ಮತ್ತೆ ಹೆಚ್ಚಗೆ ಹೇಳಕ್ಕಿಲ್ಲ ಅಲ್ರರಿ ಹೆಚ್ಚಳಿದ್ರೆ ಬರಂಗಿಲ್ಲ ನೆಕ್ಸ್ಟ್ ಟೈಮ್ ಹಾಗಾದ್ರೆ ನಿಮ್ಮ ಹೊಲಕ ನಮಗ್ ಬೇರೆ ಕಡೆೆಯ ಆದದವ ಅಂತೇಳಿ ಕೈ ಕೊಟ್ಬಿಡ್ತಾರೆ
ಹ್ಮ್ ಹ್ಮ್ ನಾವು ಹೋದರ್ಸ ಉಳಗಡ್ಡೆ ಹಕಿದ್ವಿ
ಹ ಉಳ್ಳಗ ಡೀನ್ೀ ಎಲ್ಲ ಚೆನ್ನಾಗ್ ಬಂತ ಬೆಳೆ
ಅದು ಅದು ಫಸ್ಟ್ ಟೈಮ್ ನಮ್ ನಮ್ ಡೈರಿ ಮಾಡಿದ್ದು ಫಸ್ಟ್ ಟೈಮ್ ಹೊಟ್ಟ ಮಾಡಿದ್ಲ ಹ ಹಾಕಿದೀವಿ ಅದ ಏನಾಯ್ತಂದ್ರೆ ಕರೆಕ್ಟ್ ಹಾಕ್ಬೇಕಾದ್ರೆ ಬೀಜಾ ಕರೆಕ್ಟ್ ನಾಟಕದಲ್ಲಿಲ್ಲ ಬಹಳ ಅಂಗಲ ಆಯ್ತು ಹ ಹಂಗಲಾಗಾನೇ ಅದ ಬಾಳ ಆತತಿ ಕಸ ಬಾಳ ಆಯ್ತು ಕಸ ಬಾಳಾಗಿ ಇಳುವರಿ ಚಲೋ ಬರ್ಲಿಲ್ಲ ಐವ ಸಾವರ ರೂಾಯಿ ಹಕಿವ ಐ ಸಾವರ ರೂಪಿಾಿ ಅದಲ್ಲಿ ಬರಿ ನಮಗೆಂದಿರೋ ಇಪ್ಪ ಸಾವಿರ ರೂಪಿ ಮೂವತ್ ಸಾವಿ ರೂಾಯ ಲಾಸ್ ಆಗಿದೆ
ತರ್ಟಿ ತೌಸಂಡ್ ಲಾಸ್ ಆಯತ್ರಿ
ಹಾ ಮೂವತ್ ಸಾವಿರ ರೂಪಾಯಿ ಲಾಸ್ಗದ ಹ್ಮ
ಸರಿ
ನೋಡ್ಕೊಂಡಿರಿ ಅದುಿಲ್ಲ ಹ ಏನ ನ ಸ್ಟ್ ಟೈಮ್ ಅನಾಗ ಗೊತ್ತಾಗಲಿಲ್ಲ ನಮ್
ಹಾ ಹಾ ಹಾ ಹಾ ಹಾ
ಹ್ಮ್ ಹಂಗಾಗಿ ಲಾಸ್ ಆಗಿದೆ ಆದ್ರೆ ಬೇರೆ ಅದದಂತೆ ವಷ್ಟು ಬತ್ತನ ಆಸೆ ಐತೆ ಆದ್ರೆ ಬೇಸಿಗೆ ಅದ್ದ ಚೆನ್ನಾಗಿ ಇತ್ತ
ಹಾ ಹಾ ಹಾ ಹಾ ಹಾ ಹ
ಬೇಸಿಗೆಗಾಲದೊ ಒಂದು ಎಕರೆಕ ನಲವತ್ತೆಂಟು ಸಿೀಲಾಂಗ್ ಬಂದೈತೆ
ಓಕೆ ಓಕೆ ಓಕೆ ಓಕೆ
ಮಳೆಗಾಲದ ಸರಿ ಬಂದಿಲ್ಲ ಮಳೆಗಾಲದ ಬರೀ ಎಕರೆಕ ಮೂವತ್ತು ಜಲ ಬಂದ
ಹೌದೌದು ಇವಾಗ ನೋಡಿ ನಮ್ಮ ಕಡೆ ತುಂಗಭದ ನೆನ್ನೆಗ ಮೂವತ್ತರಡು ಕರಷ್ಟು ಗಟ್ ಹೊಸ ಅಕ್ಯಾರ ನೀ ನೀರ್ ಬರ್ಲಾಗ್ಯಾವ ನೋಡ್ರಿ ಈ ಸಾರಿ
ಊ
ನೀರ್ ಬರಲ್ಲ ಆಗವ್ರೀ ಅದೇ ಪ್ರಾಬ್ಲ್
ವಾಗ
ಅದೇ ಮೂವತ್ತೆರಡು ಕ್ರಶ್ ಗೆಟ್ ಹೊಸ ಹಾಕಿದ್ರೀ ನೀರ್ ಬರಲ್ಲಗ್ಯವ ಅದೇ ಪ್ರಾಬ್ಲಮ್.
ಹ್ಮ ಹ್ಮ್ ಹ್ಮು
ಎಷ್ಟೋ ಕೋಟಿ ಗಟ್ಲಿ ಖರ್ಚ್ ಮಾಡಿ ಗುಜರಾತಿಂದ ತರಿಸಿ ಅವರು ಕಟ್ಟೋರನ್ನ ಕೂಡ ಗುಜರಾತಿಂದ ಕರೆಕ್ ಕಳ್ಸ್ಕೊಂಡು ರೈತ್ರಿಗೋಸ್ಕಡೆ ಎಷ್ಟು ಸಲಹೆ ಮಾಡಿದರೋ ನಮ್ಮ ಕಡೆ ಇರೋ ಶಾಸಕರಾಯಿತು ಎಂ ಎಲ್ ಎ ಗಳಾಯ್ತು. ಎಂ ಪಿ ಗಳ್ ಆಯ್ತು
ಹಾ
ಹ ಆ ಪಕ್ಷದ ಮುಖಂಡರುಗಳು ಆಯ್ತ ಎಲ್ಲರೂ ಕೈ ನ ಓಟ್ಟಾರೆ ಕೈ ಜೋಡಿಸಿ ಆ ಕ್ರಸ್ಟ್ ಗೇಟ್ನೆಲ್ಕ್ ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಎಲ್ಲ ಮಾಡಿದ್ರು ಆದ್ರೆ ಕೂಡ ಇವಾಗ ವಾಟರ್ ಆ ಕಡೆಯಿಂದ ಬಬೇಕಲ್ಲ ಗಾಳಿ ಈ ಕಡೆ ಬಿಸಿದ್ರೆ ಮಳೆ ಆ ಕಡೆ ಆಗುತ್ತೆ ಸ ಬ್ರಜ್ ಲ್ಯಾ್ ಬ್ರಿಜ್ ಅಂತ ಗೊತ್ತಲ್ಲ ನಿಮಗೆ
ಹಾ ಗೊತ್ತು ಗೊತ್ತು
ನಡಿಬೇಕಲ್ಲ ಆ ಪ್ರಸಸ್ ಸರಿ ಆಗ್ತ ಇಲ್ಲ ಎನ್ವಿರಾನ್ಮೆಂಟ್ ಈಗಾಕಂದ್ರೆ ಎನ್ವಿರನಮೆಂಟ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ.
ಹ್ಮ್
ಆತರ ಈ ಕಡೆ ಗಾಳಿ ಬಿಸಿದ್ರೆ ಆ ಕಡೆ ನೀರ ಮಳೆ ಆ ಕಡೆ ಆಗ್ಬೇಕು ಶಿವಮೊಗ್ಗ ದಕ್ಷಿಣ ಸೌತ್ ಕಡೆ ಎಲ್ಲಾ ಮಳೆ ಆಗ್ಬೇಕು ರೀ ಯಾ ಕಡೆ ಆಗ್ತಾ ಇಲ್ಲ ಸರ್ ಈಗ ಮಳೆ
ಹ್ಮ್ ಹೌದೌದು ಕರಿ ಆಯ್ತು
ಅಲ್ಲಿ ರಿವರ್ ತುಂಬಿದೆ ಅವ್ರು ಬಿಟ್ಬ ಬಿಡ್ತಾರೆ ಈ ಕಡೆ ಡ್ಯಾಮಿ್ ಬರ್ತವ ಇರು ನಮ್ಮ್ ರೈತರಿಗೆಲ್ಲ ಅನುಕೂಲ ಆಗುತ್ತೆ ಈ ಕಡೆ
ಹಾ
ಈ ಕಡೆ ನಿಮ್ ಕಡೆ ಯಾದಗಿರಿ ಸೈಡ್ ಏನ ಅಂದ್ರೆ ಅ ತಂದ್ ಆಲ್ಮಟ್ಟಿ ಡಾಮ ಇದೆ ಅಲ್ಲ ಆಲ್ಮಟ್ಟಿ ಡಾಮ್ ಂದ ನೀರ್ ಅನುಕೂಲ ಆಗ್ಬ ಬಿಡುತ್ತೆ ನೀವೆಲ್ಲ ಭತ್ತ ನೀಟಾಗಿಬೇಳೀಬಹುದು ನಮ್ಮ ಕಡೆ ಅಂದ್ರೆ ನಮ್ಮ ಕಡೆ ಆಮ ನೀರ್ ರೀಚ್ ಆಗಲ್ಲ ನಮ್ಗೆ ಏನಿದ್ರು ತುಂಬ ಬದ್ರ ರಿವರೇ ಸೋರ್ಸ್
ಹ ನಮ್ ಕಡೆ ಆಲಮಟ್ಟಿ ಡ್ಯಾಮ್ ಭೀಮಾ ನದಿ ಎಲ್ಲ ಇದೆ ನಮ್
ಹಾ ಹಾ ಹಾ ಹಾ
ಹ್ಮ್
ಯಾದಗಿರಿ ಡಿಸ್ಟ್ರಿಕ್ಟ್ ಅನ್ಡೆವಲಪಡ್ ರೀ ಇಟ್ ಇಸ್ ನಾಟ್ ಡೆವಲಪಡ್ ಯಾದ್ಗೀರ್ ಯಾದ್ಗೀರ್ ಡಿಸ್ಟಿಕ್ ನ ಬಾಳೆ ವಿಲೇಜಸ್ ನೋಡಿ ನಲ್ಲ ಡೆವಲಪ್ ಏನ್ ಇಲ್ಲ ರೀ ಆಸ್ತಿ ಏನ ಜಾಸ್ತಿ ಇದೆ ಲ್ಯಾಂಡ್ ಲಾಸ್ ಜಾಸ್ತಿ ಇದ್ದಾರೆ ಆಸ್ತಿ ಜಾಸ್ತಿ ಇದೆ ಬಟ್ ದೇವಾರ ನಾ ಡೆವಲಪ್ ಬ ಡೆವಲಪ್ ಇನ ಆಗ್ಬೇಕ್ರಿ ಆಗಿಲ್ಲ
ಹಾ
ಬಹಳ ಪೊಲಿಟಿಷಿಯನ್ಸ್ ಅವೆಲ್ಲ ಶ್ಯಾಂಕ್ಷನ್ ಆಗಿದ್ದ ಅಮೌಂಟ್ ಎಲ್ಲಾ ತಿನ್ಬಿಡ್ತಿದಾರ.
ಹೌದು ಇಹ
ಡೆವಲಪ್ ಮಾಡ ಡೆವಪ್ ಡೆವಲಪ್ ಮಾಡೋನ್ ಕೊಟ್ರೆ ತಮ್ಮ ಮನೆಗಳೆಲ್ಲ ಡೆವಲಪ್ ಮಾಡ್ತಾರ್ ಹೊರ್ತು. ಈ ಹೊರಗಡೆ ಪಬ್ಲಿಸಿಟಿ ಮಾಡ ಕಾರ್. ಕಾರ್ಯಕರ್ತ ಚೊಲೊ ಇಲ್ಲ.
ಹ್ಮ್ ಹ್ಮ ಅದ್ ವಾತಾವರ್ಣ ಹಂಗ ಐತ್ರಿ ಭೀಮರಾಯಿ ಗುಡಿದು.
ಭೀಮರಾಯನ್ ಗುಡಿದು ವಾತಾವರ್ಣ ಚಲೋ ಓಕೆ ಸರ್ ಅಂಗೇ ಅದು. ಬೆಸ್ಟಂತು ಹೇಳಕ್ ಆಗಲ್ಲ ಅತಗ ವರಷ್ಟ ಅಂತನು ಹೇಳಕ್ ಆಗಲ್ಲ. ಓಕೆ ಹಾ ಮೀಡಿಯಂನಾ ಸಮ್ಡೇಸ್ ಹಂಗೆ ಸಮ್ಡೇಸ್ ಹಿಂಗೆ.
ಕಂಪೇರ್ ಮಾಡಿದ್ರೆ ಎಲ್ಲ ಏರಿಯಾ ಕಿತ ಇಲ್ಲಿ ಬೀಮ್ರಾಯ್ ಗುಡಿಲಿ ಮರ ಗಿಡಗಳು ಹೆಚ್ಚಿಗೆ ಹಾವ ಅಂತ ನಾ ಅಂತ್.
ಹಾ ಇದೊರಿ ಇದರ್ ಧಾರ್ವಾಡ್ವಾಗ್ರಿ ಮತ್ತೆ ಬೆಂಗ್ಳೂರಾಗ್ರಿ. ಫುಲ್ ಟ್ರೀಸ್ ಇದಾವೆ ಬೆಂಗ್ಳೂರಗ್ರಿ ಇಲ್. ಏ ಬಿ ಸಿ ಫಾರ್ಮ್ ಅಲ್ಲೇ ಇದಾವೆ.
ಆದ್ರೆ ನಾ ನಾ ಹೇಳ್ತಿರೋದು ಇಲ್ಲಿ ಅಂದ್ರೆ ಇ ಆ. ಎಚ್ ಕೆ.
ಕಲ್ಯಾಣ ಕರ್ನಾಟಕ ಭಾಗದ. ಲಿ ರಾಯ್ಚೂರು ಯೂನಿವರ್ಸಿಟಿ ಅಂತ ಬರ್ತಕ್ಕಂತ ಅಗ್ರಿ ಕಾಲೇಜ್ನಲ್ಲಿ ಭೀಮರಾಯ್ನ ಗುಡಿ ವ್ಯಾಪ್ ಪಿ ವ್ಯಾಪ್ತಿಯಲ್ಲಿ ಜಾಸ್ತಿ ಇದಾವ.
ಹಾ
ಏ ಎಲ್ಲೂ ಇಲ್ಲ ನಾವ್ ನೋಡ್ ಯನಿವರ್ಸಿಟಿ ಆಫ್ ಅಗ್ರಿ ಅಗ್ರಿಕಲ್ಚರ್ ಸೈನ್ಸ್ ಭಾಗದಲ್ಲಿ ಬರುವ ಎಲ್ಲ ಅಗ್ರಿ ಕಾಲೇಜಿನಲ್ಲಿ ಬೇರೆ ಎಲ್ಲೂ ಇಲ್ಲ ಬಿಮ್ರಯನ್ ಗುಡಿನೇ. ಜಾಸ್ತಿ ಮರಗಳನ್ನು ಹೊಂದಿರ್ತಕ್ಕಂಥ ಪ್ರದೇಶ.
ಹಾ ಸರ್ ಸರ್ ತೊಗೋರಿ.
ಅದ್ ಸರಿ ಸರ್ ಥ್ಯಾಂಕ್ ಯು ಸರ್ ಗುಡ್ ಲಕ್.
ಹಾ